ಹಲೋ. ಹಲೋ.
ಸ್ಪೀಕರ್ ಹಾಕದೆ ಹಂಗೆ ಇದ್ರಲ್ಲಿ.
ನಮಸ್ಕಾರಗಳು. ಇವತ್ತಿನ ವಿಷಯ ಏನೆಂದರೆ. ಮನೋವಿಜ್ಞಾನ ಮತ್ತು ಮಾನವ ವರ್ತನೆ ಮನೋವಿಜ್ಞಾನ ಅಂದ್ರೆ ಸೈಕಾಲಜಿ ಇದು ಮನುಷ್ಯನ ಮನಸ್ಸು ಆಲೋಚನೆ ಭಾವನೆ ಮತ್ತು ವರ್ತನೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಷಯ. ಮನೋವಿಜ್ಞಾನ ಅಂದರೇನು ಹ್ಮ ಸೈಟ್ ಅಂದ್ರೆ ಆತ್ಮ ಆರ್ ಮನಸ್ಸು ಲೋಗೋಸ್ ಅಂದ್ರೆ ಅಧ್ಯಯನ ಸರಳವಾಗಿ ಹೇಳಿದ್ರೆ ಮನುಷ್ಯ ಯಾಕೆ ಈಕೆ ಯೋಚಿಸುತ್ತಾನೆ ಯಾಕೆ ಹೀಗೆ ವರ್ತಿಸ. ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಇದರಲ್ಲಿ ಮಗುವಿನ ಬೆಳವಣಿಗೆ ಕಲಿಕೆ ಸ್ಮೃತಿ ಭಯ ಸಂತೋಷ ಒತ್ತಡ ಎಲ್ಲವೂ ಮಾಡುತ್ತದೆ ಮಾನವ ವರ್ತನೆ ಅಂದರೇನು ವರ್ತನೆ ಅಂದರೆ ಬಿಹೇವಿಯರ್ ನಾವು ಹೊರಗಡೆ. ತೋರಿಸುವ ಕ್ರಿಯೆ ಮಾತು ದೇಹ ಭಾಷೆ ಉದಾಹರಣೆ ಕೋಪ ಬಂದಾಗ ಕಿರಿಚುವುದು ಸಂತೋಷವಾದಾಗ ನಗುವುದು ಭಯವಾದಾಗ ದೂರ ಸರಿಯುವುದು ವರ್ತನೆ ಎರಡು ಎರಡನೇ ರೀತಿ ಗೋಚರ ವರ್ತನೆ. ನೋಡಬಹುದಾದ ನಡವಳಿಕೆ ನಡೆಯುವುದು ಮಾತನಾಡುವುದು ಅಗೋಚರ ವರ್ತನೆ ಒಳಗಿನ ಆಲೋಚನೆ ಭಾವನೆ ಯೋಚಿಸುವುದು ಕನಸು ಕಾಣುವುದು ಮನೋವಿಜ್ಞಾನ ಯಾಕೆ ಮುಖ್ಯ ತನ್ನನ್ನು ತಾನು ಅರ್ಥ ಮಾಡಿ. ಕೊಳ್ಳಲು ನನಗೆ ಯಾಕೆ ಕೋಪ ಬರುತ್ತೆ ಯಾಕೆ ಭಯ ಆಗುತ್ತೆ ಅಂತ ಅರ್ಥವಾದ್ರೆ ನಿಯಂತ್ರಿಸಬಹುದು ಇತರರನ್ನು ಅರ್ಥ ಮಾಡಿಕೊಳ್ಳಲು ಮಕ್ಕಳು ಗೆಳೆಯರು ಕುಟುಂಬದವರು ಯಾಕೆ ಹೀಗೆ ವರ್ತಿಸುತ್ತಾರೆ ಅಂತ ಅರ್ಥವಾಗಿ. ಸಂಬಂಧ ಚೆನ್ನಾಗಿರುತ್ತದೆ. ಕಲಿಕೆಗೆ ಸಹಾಯ ಮಕ್ಕಳು ಹೇಗೆ ಕಲಿಯುತ್ತಾರೆ ಯಾವ ರೀತಿ ಹೇಳಿದ್ರೆ ಬೇಗ ಅರ್ಥವಾಗುತ್ತದೆ ಅಂತ ತಿಳಿಯುತ್ತದೆ ಅದಕ್ಕೆ ಶಿಕ್ಷಕರು ಮನೋವಿಜ್ಞಾನ ಓದುತ್ತಾರೆ. ಒತ್ತಡ ನಿಭಾಯಿಸಲು ಖಿನ್ನತೆ ಆತಂಕ ಒತ್ತಡದ ಸಮಯದದಲ್ಲಿ ಮನೋವಿಜ್ಞಾನದ ತಂತ್ರಗಳು ಸಹಾಯ ಮಾಡುತ್ತವೆ ಕೆಲಸದ ಸ್ಥಳದಲ್ಲಿ ತಂಡದ ನಿರ್ವಹಣೆ ನಾಯಕತ್ವ ಗ್ರಾಹಕರ ಮನಸ್ಥಿತಿ ಅರ್ಥ ಮಾಡಿಕೊಳ್ಳಲು ಉಪಯೋಗ. ಮಾನವ ವರ್ತನೆಯ ಮೇಲೆ ಪರಿಣಾಮ ಬೀರುವ ಅಂಶಗಳು ಜೀವಶಾಸ್ತ್ರ ಮೆದುಳು ಹಾರ್ಮೋನ್ ವಂಶವಾಹಿ ಉದಾಹರಣೆ- ಹಾರ್ಮೋನ್ ಬದಲಾವಣೆಯಿಂದ ಅದಿಹರೆಯದಲ್ಲಿ ಮೂಡ್ ಬದಲಾವಣೆ ಪರಿಸರ ಕುಟುಂಬ ಕಡೆ ಸ್ನೇಹಿತರು ಸಮಾಜ ಮಗ್ಗು ಬೆಳೆಯುವ ವಾತಾವರಣ ಅವನ ವರ್ತನೆ ರೂಪಿಸುತ್ತದೆ. ಕಲಿಕೆ ಮತ್ತು ಅನುಭವ ಸಣ್ಣ ವಯಸ್ಸಿನಲ್ಲಿ ಆದ ಅನುಭವಗಳು ವ್ಯಕ್ತಿತ್ವದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ ಸಂಸ್ ಕೃತಿ ಭಾರತದಲ್ಲಿ ಹಿರಿಯರಿಗೆ ಗೌರವ ಕೊಡುವುದು. ಪಾಶ್ಚಿಮಾತ್ಯದಲ್ಲಿ ಸ್ವಾತಂತ್ರ್ಯಕ್ಕೆ ಮಹತ್ವ ಇದು ಸಂಸ್ಕೃತಿಯಿಂದ ಬರುವ ವರ್ತನೆ ಮನೋವಿಜ್ಞಾನದ ಪ್ರಮುಖ ಶಾಖೆಗಳು ಮಕ್ಕಳ ಮನೋವಿಜ್ಞಾನ ಮಗು ಈ ಬೆಳೆಯುತ್ತದೆ ಕಲಿಯುತ್ತದೆ. ಸಾಮಾಜಿಕ ಮನೋವಿಜ್ಞಾನ ಜನರ ಗುಂಪಿನಲ್ಲಿ ನಾವು ಹೇಗೆ ವರ್ತಿಸುತ್ತೇವೆ ಉದಾಹರಣೆ ಜನ ಸಮೂಹದಲ್ಲಿ ವ್ಯಕ್ತಿ ಯಾಕೆ ಬದಲಾಗುತ್ತಾನೆ. ಅಸಹಜ ಮನೋವಿಜ್ಞಾನ ಮಾನಸಿಕ ರೋಗ ಖಗಳಾದ ಖಿನ್ನತೆ ಆತಂಕ ಸಿ ಜೋಪ್ರೇನಿಯ ಅಧ್ಯಯನ ಕೈಗಾರಿಕಾ ಮನೋವಿಜ್ಞಾನ ಆಫೀಸ್ ಕಂಪನಿಯಲ್ಲಿ ಕೆಲಸಗಾರರ ಮನಸ್ಥಿತಿ ಪ್ರೇರಣೆ ಶೈಕ್ಷಣಿಕ ಮನೋವಿಜ್ಞಾನ ಹೀಗೆ ಪಾಠ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಸುಲಭ ಅಂತ ಅಧ್ಯಯನ ಮಾನವ ವರ್ತನೆಯ ಮೂರು ಮೂಲ ತತ್ವಗಳು ಪ್ರಚೋದನೆ ಪ್ರತಿಕ್ರಿಯೆ ಏನಾದರೂ ಆದಾಗ ನಾವು ಪ್ರತಿಕ್ರಿಯಿಸುತ್ತೇವೆ ಉದಾಹರಣೆ ಬಿಸಿಯಾದಾಗ ಕೈ ತೆಗೆಯುವುದು ಕಲಿಕೆ ಅನುಭವದಿಂದ ವರ್ತನೆ ಬದಲಾಗುತ್ತದೆ ಬಿಸಿ ತಟ್ಟಿ ಮುಟ್ಟಿದ ಮಗು ಮುಂದೆ ಮುಟ್ಟುವುದಿಲ್ಲ ಪ್ರೇರಣೆ ಹಸಿವು ಬಾಯಾರಿಕೆ ಗೌರವ ಪ್ರೀತಿ ಇವು ನಮ್ಮನ್ನು ಕ್ರಿಯಾಶೀಲರನ್ನಾಗಿ ಮಾಡುತ್ತವೆ ನೀವ್ ಹೇಳಂಗಿದ್ರೆ ಹೇಳಿ
ಹ್ಮ್ ತೆ
ಹೇಳಿ ನೀವು
ಇತಿಹಾಸ ಮತ್ತು ಸಂಸ್ಕೃತಿ
ಹ
ಪರಿಚಯ ಬಂದು ಇತಿಹಾಸವು ನಮ್ಮ ಬ ಭಾರತ ಮೂಲದ ಘಟನೆಗಳನ್ನು ತಿಳಿಸುವ ವಿಷಯವಾಗಿದೆ ಸಂಸ್ ಕೃತಿಯು ಒಂದು ಸಮಾಜದ ಪರಂಪರೆ ಆಚರಣೆ ಮತ್ತು ಜೀವನ ಶೈಲಿಯಾಗಿದೆ ಮುಖ್ಯ ಅಂಶಗಳು ಇತಿಹಾಸವು ನಮ್ಮ ಪೂರ್ವಜರ ಸಾಧನೆಗಳು ಮತ್ತು ಹೋರಾಟಗಳನ್ನು ತಿಳಿಸುತ್ತದೆ ಹಿಂದಿನ ತಪ್ಪಿಗಳಿಂದ ಪಾಠ ಕಲಿದು ಉತ್ತಮ ಭವಿಷ್ಯ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಭಾಷೆ ಕಲೀ ಸಂಗೀತವು ಉಡುಗೆ ಮತ್ತು ಆಹಾರ ಸಂಸ್ಕೃತಿಯ ಭಾವಗಳಾಗಿವೆ ಭಾರತವು ವಿವಿಧ ಸಂಸ್ಕೃತಿ ಕೃತಿಗಳು ಮತ್ತು ಧರ್ಮಗಳನ್ನು ಹೊಂದಿರುವ ದೇಶವಾಗಿದೆ. ಹಬ್ಬಗಳು ಜನರಲ್ಲಿ ಸಂತೋಷ ಮತ್ತು ಒಗ್ಗಟ್ಟನ್ನು ಬೆಳೆಸುತ್ತದೆ ಸಂಸ್ಕೃತಿಯನ್ನು ನಮ್ಮ ಗುರುತು ಮತ್ತು ಪರಂಪರೆಯನ್ನು ಪರೆ ಪರಂಪರೆಯನ್ನು ಬೆಳೆಸುತ್ತದೆ ಯುುವ ಪೀಳಿ ಪಿಳಿಯ ಯುವ ಪೀಳಿಗೆಯ ತಮ್ಮ ಸಂಸ್ಕೃತಿಯನ್ನು ತಿಳಿದುಕೊಳ್ಳುವ ಅಗತ್ಯವಾಗಿದೆ ಆ ಉಪ- ಉಪಸಂಹಾರ ಇತಿಹಾಸ ಮತ್ತೆ ಸಂಸ್ಕೃತಿಯು ಸಮಾಜದ ಬೆನ್ನೆಲೆಯಾಗಿದೆ. ಇದರಿಂದ ಇಂದ ನಾವು ಅ ಅವುಗಳನ್ನು ಕಾಪಾಡಿಕೊಳ್ಳುವ ನಮ್ಮ ಜವಾಬ್ದಾರಿ ಆಗಿದೆ
ಹೌದು ಹ
ಮತ್ತೆ ಇತಿಹಾಸವು ಇದರಿಂದ ಅಪ್ರೇರಣೆಯಾಗಿದೆ ಇದರಿಂದ ಆ ಭೂತಕಾಲದ ಬಗ್ಗೆ ತಿಳಿಯುತ್ತದೆ ಇತಿಹಾಸದಲ್ಲಿ ದೇಶದ ಅಭಿವೃದ್ಧಿಯ ಪ ಪಥವನ್ನು ಅವಳ ಸಹಾಯ ಮಾಡುತ್ತದೆ ಹಿಂದಿನ ತಪ್ಪುಗಳಿಂದ ಪಾಠ ಕಲಿಯುತ್ತದೆ ಸಂಸ್ಕೃತಿ ಅಂಶಗಳು ಭಾಷೆ ಉಡುಗೆ ಆಹಾರ ಹಬ್ಬಗಳು ಕಲೆ ಮತ್ತು ಸಾಹಿತ್ಯ ಭಾರತೀಯ ಸಂಸ್ಕೃತಿಯ ಅವಶ್ಯಕತೆ ವೈವತೆ ವೈವಿಧ್ಯತೆಯಲ್ಲಿ ಏಕತೆ ಅನೇಕ ಧರ್ಮಗಳು ಮತ್ತು ಭಾಷೆಗಳು ಶ್ರೀಮಂತ ಪ ಪರಂಪರೆ ಹಬ್ಬಗಳ ಪಾತ್ರ ಜನರನ್ನು ಒಗ್ಗಡಿಸುತ್ತದೆ ಸಂತೋಷ ಮತ್ತು ಸಹಪ ಸಹಕಾರವನ್ನು ಬೆಳೆಸುತ್ತದೆ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುತ್ತದೆ ಮತ್ತು ಪರಂಪರೆಯನ್ನು ಉಳಿಸಿಕೊಳ್ಳುವುದು ಸ್ಥಿ ಸ್ಥಳೀಯ ಕಲೆ ಮತ್ತು ಭಾಷೆಗಳನ್ನು ಪ್ರೋತ್ಸಾಹ ನೀಡುವುದು ಇತಿಹಾಸ ಮತ್ತು ಮತ್ತು ಸಂಸ್ಕೃತಿಯು ನಮ್ಮ ದೇಶದ ಗುರುತುವಾಗಿದೆ ಇವುಗಳನ್ನು ಕಾಪಾಡುವುದಕ್ಕೂ ನಮ್ಮ ಕ ಕಾಪಾಡುವುದು ನಮ್ಮ ಕರ್ತವ್ಯವಾಗಿದೆ
ತತ್ವಶಾಸ್ತ್ರ ಮ ತ್ತು ನೈತಿಕತೆ ಹ್ಮ್ ತತ್ತ್ವಶಾಸ್ತ್ರವು ಜೀವನದ ಒಂದು ಅರ್ಥವನ್ನು ಹುಡುಕುವ ಅಧ್ಯಯನವಾಗಿದೆ ನೈತಿಕತೆ ಎಂದರೆ ಸರಿಯಾದ ಮತ್ತು ತಪ್ಪಾದ ನಡೆನುಡಿಗಳನ್ನು ತಿಳಿಸುವ ಮೌಲ್ಯಗಳ ವ್ಯವಸ್ಥೆ ಮು ಮುಖ್ಯ ಅಂಶಗಳು ತತ್ವಶಾಸ್ತ್ರದಲ್ಲಿ ಉದ್ದೇಶ ಸತ್ಯವನ್ನು ಕರಿಯುವುದು ಜೀವನದ ಅರ್ಥವನ್ನು ಜ್ಞಾನವನ್ನು ವೃದ್ಧಿಸುವುದು ನೈತಿಕ ಮೌಲ್ಯಗಳು ಸತ್ಯ ಪ್ರಾಮಾಣಿಕತೆ ದಯೆ ನ್ಯಾಯ ಸಹಾನು ನೈತಿಕತೆಯ ಮಹತ್ವ ಉತ್ತಮ ವ್ಯಕ್ತಿತ್ವ ನಿರ್ಮಾಣ ಸಾಮ ಸಾಮಾಜದಲ್ಲಿ ಶಾಂತಿ ಮತ್ತು ಸೌಹೋದ್ಯತೆ ದೈನ್ಯದಿಂದ ಜೀವನದ ನೌತಿಕತೆ ಹಿರಿಯರನ್ನು ಗೌರವಿಸುವುದು ಯ ಇತರರಿಗೆ ಸಹಾಯ ಮಾಡುವ ಸುಳ್ಳು ಹೇಳುವುದು ಹೇಳಿದರೆ ಇರುವುದು ಶಿಕ್ಷಣದಲ್ಲಿ ನೈತಿಕತೆ ವಿಷಯಗಳಲ್ಲಿ ಉತ್ತಮ ಗುಣವನ್ನು ಬೆಳೆಸಿ ಜವಾಬ್ದಾರಿಯುತ ವ್ಯಕ್ತಿಗಳನ್ನು ರೂಪಿಸುತ್ತದೆ ನೈತಿಕ ಮೌಲ್ಯ ಮತ್ತು ತತ್ವಶಾಸ್ತ್ರವು ತ್ತಮ್ಮ ಸಮಾಜದ ನಿರ್ಮಾಣದ ನಿರ್ಮಾಣವೂ ಆಗಿದೆ ಪ್ರಕೃತಿ ಮತ್ತು ವಿಜ್ಞಾನ ನೇಚರ್ ಅಂಡ್ ಸೈನ್ಸ್ ಪ್ರಕೃತಿಯು ಮಾನವನ ಜೀವನ ಜೀವನದ ಮೂಲವಾಗಿದೆ ವಿಜ್ಞಾನವು ಪ್ರಕೃತಿಯ ರಹಸ್ಯಗಳನ್ನು ತಿಳಿಸಿಕೊಳ್ಳಲು ಮತ್ತು ಮಾನವನ ಜೀವನವನ್ನು ಸ ಸುಧಾರಿಸಲು ಸಹಾಯ ಮಾಡುತ್ತದೆ ಪ್ರಕೃತಿಯು ಮಹತ್ ಗಾಳಿ ನೀರು ಮತ್ತು ಆಹಾರವನ್ನು ಒದಗಿಸುತ್ತದೆ ಜಿೋಗಸ್ ಮತ್ತೆ ಹಾ
ಹ ಹಾ
ನೀವು ಮಾತಾಡಿ
ಕಲೋ ಹಾಂ
ಹ್ಮ
ಅ ಅಂದ್ರೆ ದೈನಂದಿನ ಜೀವನದಲ್ಲಿ ಉಪಯೋಗ ಮಕ್ಕಳಿಗೆ ಪಾಠ ಹೇಳುವಾಗ ಅವರ ಮನಸ್ಥಿತಿಗೆ ಅರ್ಥ ಮಾಡಿಕೊಂಡು ಹೇಳಿದ್ರೆ ಬೇಗ ಕಳಿಯುತ್ತಾರೆ ಆಫೀಸ್ ನಲ್ಲಿ ಬಾಸ್ ತಂಡದವರ ಪ್ರೇರಣೆ ಅರ್ಥ ಮಾಡಿಕೊಂಡ್ರೆ ಉತ್ಪಾದಕತೆ ಹೆಚ್ಚುತ್ತದೆ ಸಂಬಂಧದಲ್ಲಿ ಜಗಳವಾದಾಗ ಅವನು ಯಾಕೆ ಹೀಗೆ ಹೇಳಿದ ಅಂತ ಯೋಚಿಸಿ ಅರ್ಥ ಮಾಡಿಕೊಳ್ಳಬಹುದು ಸ್ವಯಂ ನಿಯಂತ್ರಣ ಕೋಪ ಬಂದಾಗ ಹತ್ತು ಸೆಕೆಂಡ್ ಕಾಯಿರಿಯನ್ನು ಮನೋವಿಜ್ಞಾನ ಹೇಳುತ್ತದೆ ಇದರಿಂದ ತಪ್ಪು ನಿರ್ಧಾರ ತಪ್ಪು ್ಮ ಮನೋವಿಜ್ಞಾನ ಅಂದ್ರೆ ಜನರ ಮನಸ್ಸನ್ನು ಓದುವ ವಿದ್ಯೆ ಮಾನವ ವರ್ತನೆ ಅಂದ್ರೆ ಆ ಮನಸ್ಸು ಹೊರಗೆ ತೋರಿಸುವ ಪ್ರತಿಬಿಂಬ ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ನಮ್ಮ ಜೊತೆ ಇತರರು ಜೊತೆ ಚೆನ್ನಾಗಿ ಬದುಕಬಹುದು ಸ್ಮೃತಿ ಮತ್ತು ಕಲಿಕೆ ಮನೋವಿಜ್ಞಾನ ಹೇಳುವಂತ ಮನುಷ್ಯನ ಮೆದುಳು ಮಾಹಿತಿಯನ್ನು ಪುನರಾವರ್ತನೆ ಸಂಘಟನೆ ಅರ್ಥದ ಮೂಲಕ ನೆನಪಿಟ್ಟುಕೊಳ್ಳುತ್ತದೆ ಅದಕ್ಕೆ ರಟ್ಟೆ ಮಾಡುವುದಕ್ಕಿಂತ ಅರ್ಥ ಮಾಡಿಕೊಂಡು ಓದಿದರೆ ಬೇಗ ನೆನಪು ಇರುತ್ತದೆ ಪ್ರೇರಣೆಯ ಸಿದ್ಧಾಂತ ಮನುಷ್ಯನ ವರ್ತನೆ ಹಸಿವುು ಬಾಯಾರಿಕೆ ಸುರಕ್ಷತೆ ಗೌರವ ಸ್ವಯಂ ಸಾಧನೆಗೆ ಬೇಕಾದ ಪ್ರೇರಣೆಯಿಂದ ನಡೆಯುತ್ತದೆ ಮ್ಯಾಸ್ಲೋ ಅವರ ಅಗತ್ಯಗಳ ಶ್ರೇಣಿ ಇದನ್ನೇ ವಿವರಿಸುತ್ತದೆ ಭಾವನೆಗಳ ಪಾತ್ರ ಸಂತೋಷ ಕೋಪ ದುಃಖ ಭಯ ಇವು ಕೇವಲ ಭಾವನೆಗಳಲ್ಲ ಇವು ನಮ್ಮ ನಿರ್ಧಾರ ಮತ್ತು ವರ್ತನೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ ಭಾವನಾತ್ಮಕ ಬುದ್ಧಿ ಮತ್ತೆ ಹೆಚ್ಚಿದರೆ ಸಂಬಂಧಗಳು ಚೆನ್ನಾಗಿರುತ್ತದೆ ಮತ್ತೆ ಮನೋವಿಜ್ಞಾನ ಜೀವನ ಕೌಶಲ್ಯ ಮನೋವಿಜ್ಞಾನ ಕೇವಲ ಪುಸ್ತಕದ ವಿಷಯವಲ್ಲ ಅದು ನಮ್ಮ ದಿನನಿತ್ಯದ ಜೀವನ ಸಂಬಂಧ ಕೆಲಸ ಶಿಕ್ಷಣ ಎಲ್ಲದಕ್ಕೂ ಅನ್ವಯವಾಗುತ್ತದೆ ಮನುಷ್ಯನನ್ನು ಅರ್ಥ ಮಾಡಿಕೊಂಡರೆ ಜೀವನ ಸ ಸರಳವಾಗುತ್ತದೆ ಧನ್ಯವಾದಗಳು
ಹ್ಮ ನಾವು ಮಾತಾಡ್ಬೋದಾ